ಶನಿವಾರ ಒಬಿ ನಮ್ಮ್ ಶುಕ್ರವಾರ ಬನ್ನಿ ಅಂತಾರೆ ಅವ್ರ ಶನಿವಾರ ಬನ್ನಿ ಅಂತಾರೆನ ಹ್ಮ್ ನೋಡ ನನಬಾವಜಿ
ಸಗನಲ್
ಹಾ ಹ ಇನ್ನುೂ ಊಟ ಮಾಡಲ ಆಳ್ುವ ನಾವು ಈಗ ಮಾಡಬೇಕು ಹ್ ಎಷ್ಟಾಗಿದ್ದೋ ಕಾಣೆ ಹತ್ತುವರೆ ಹನ್ನೊಂದು ಗಂಟೆ ಆಗದೆ ಹ್ ಮಾಡ್ಬೇಕು ಈಗ ನೀವು ಅಡ್ಗೆ ಏನ್ ಮಾಡತ್ತು ಅಕ್ಕ ಅಕ್ಕ ಅಡ್ಗೆ ಏನ್ ಮಾಡಿದ್ರು ಒಂದೆ ಅಕ್ಕ ಅಡ್ಗೆ ಏನ್ ಮಾಡಿದ್ರು ಒಂದ ಹ್ಮ್ ಹ್ಮ ಉಪ್ಸಾರಾ ಹ್ಮ ಮೆತ್ಕಾಗ ಹೋಗು ಆಯತಾನ ಎಲ್ಲ ಬೆ ನವು ನಡ್ ನವು ಅಂತಕ ಮೇ ಕ ಗೆಲ್ಲ ಆಸ್ಪತ್ರೆಗೆ ಹೋಗೋಗ ಬಡ್ಕೊಂಡಾಗ ಹೋಗ್ನಿಲ್ಲ ನಾಳದ್ರ ಹೋಗ್ಬೇಕು ಹ ಹ್ಮ್ ಹಾ ಅದೇ ಅಿತ ಅವ ಹೊಂತಯನ್್ರಿ ಹ್ಮ ಹ್ಮ್ ನ ಮನ ಇಷ್ಟ ಆಗ್ಲ್ಲ ಹ ಹಾ ಹ್ಮ ಅದೇನಂದ್ರು ಒ್ ಹ್ಮ್ ಹ್ಮ್ ಏನ್ ಮಾಡ್ಬೇಕ ಹ್ಮ್ ಹ್ಮ್ ಹ್ಮ ಕಊಟ್ಟಾರ ಹ್ಮ್ ಅದೇ ಬಂದಿಲ್ಲ ಪಕ್ಷಲ್ಲ ಹ್ಮ್ ಹ ಹ್ಮ್ ಅವ್ರ ತಿಳಿಕಸಲಾಗುವ ಹ್ಮ್ ಹ್ಮ್ ಹ್ಮ್ ಅದ್ಕ ನಾನ ಒಂದ ಯಾಗ ನಡೀತಿತ್ತು ಈಗ್ ನಡಿಯಲ್ಲ ನಮ್ನ ಕೇಳ್ಲಿಲ್ಲ ಅಂತಾರ ಏನ್ ಮಾಡದು ನಮ್ಕ ಜೋರ್್ರ ಅವರು ಕೊಡಲ್ಲ ಪ್ರರ ಂದಿನಾನು ಹ ಬೋಯ್ತರುತ್ತಾನೆ ನಾನ ಹಂಗಂದಿ ಬೆಡ್ತಲ್ಲಿ ಯಾಕ ಅವ್ರನ್ನ ಕೊಡ್ಸನಿಲ್ಲ ಅನಕ ಮೊದ್ಲಾರ ನಡತಿತಿ ಏನ್ ನಡ್ದಕ ಅವ್ರದ ಏನು ನಡಿಯಲ್ವಂತಲ್ಲ ಅಂತಂದಿ ನಾನು ಅಯ್ಯೋ ಈ ಹ್ಮ ಕೇಳುದ್ರ ಆಯ್ತ ಕೇಳುದ್ರ ಆಯ್ತ ಅಂತಾರ ಅವ್ರು ಹ್ಮ ಹ ಮುಗ್ದಾಯ್ತು ನೀ ಹೇಳಗೆ ತಾನೆ ತಾನೆ ಹ್ಮ ಹೇಳ ಹ್ಮ್ ಹಾ ಅದೇ ಏನ್ ಮಾಡ ಹ್ಮ ಹ್ಮ್ ನಿಜೆ ನಿಜ ಹಾ ತಾನ ಕನ ಅನ್ರ ಅದ ಇ ಅದಕ್ಕೆ ಓಡಾಡ್ತಾರೆ ಅವದತಾನ ಮಾಡೋದವ ತಿನ್ನು ಹ್ಮ ಮತ್ತ ಅವನ ಯಾವಾರ ಮಾಡ್ಕೊ ಹೋಯ್ತಾನೆ ಅಂತ ಹೇಳ್ತಿದ್ರು ಹಾ ಹ್ಮ ತಾನ ಅಷ್ಟೇ ಸಿಕ್ಕೋದು ನೀ ಜನ ಕಕಣಂಗೆಲ್ಲ ಆಗೋದದ ಹ್ಮ್ ಅದೇ ಹ ಸ
ಅದೇ ಅದೇ ಹಾ ನತಾರೆತ ಹಾ ಸರ ಹ ಹೌದ ಹ್ಮ ಎಲ್ಲಾ ಕೈ ಹಾಕ್ತಟ್ಕ ಆಗಂದ್ರ ಆಗೋದದ ಹಾಕೊಂಡ್ ಟೈಮ್ ಬರ್ಬೇಕಕ್ ತಾನೆ ಮ ನಾವ್ ಆರ್ ವರ್ಷದಿಂದ ಮಾಡ್ತೇವಿ ನಿಮ ಇದೇ ಐತೆ ಎಲ್ಲ ಮತ್ತ ಹಾ ನಿಗೆ ತಾನ ಹಾ ಅಷ್ಟೇ ಅಪ್ಪಾ ಹಾ ಹಾ ಹ್ಮ್ ಅವ ಅಲ್ಲೇ ನಿನ್ಪತನಲ್ಲ ಹ್ಮ್ ಅವನು ಅಲ್ಲ ನಿಂತ್ಕೊತಾನೆ ಇವನು ಅದಕ ನಿತ್ಕೊಳ್ತಾನೆ ಬಂದದ ಕಷ್ಟಟ ಹಾ ಹಾ ಏನ್ ಮಾಡಡ್ತರಿ ಅವ್ನ್ ಏನೇನೋ ದೊಡದಾಗ್ ಮಾಡ್ಬೇಕು ಅಂತ ಮಾಡ್ತಾನ ಹ್ಮ ಹ್ಮ್ ಅದೇ ಅದು ತಾನ ಏನ್ ಮಾಡಕ ಹ್ಮ್ ಹ್ಮ್ ಅದೆಲ್ಲ ಮಾಡ್ಕೊತನಕಂಗಡಿ ಅದೆಲ್ಲ ಮಾಡ್ತಾನಕಣ ಚಿನ್ನ ಹಾ ಹ್ಮ ಸರಿ ಮಾತೆ ತಣ ಹ್ಮ ಕೊಡ್ಲೇಬೇಕು ನಮ್ಮಲ್ಲಿ ಕೂಡ ಬೇರೆ ಕೂಡ ಏ ಕಾಕಾನಿ ಎಲ್ಲ ತಕೊಬೇಕು ಹ್ಮ ಕಷ್ಟತಕ ನಿ ಬುವ ಹ್ಮ್ ಹ್ಮ್ ಹೌದೊಂತರ ಅತೇ ರಾಟೆ ಏನ್ ಮಾಡದು ಒಂದೊಂ ತರ ಚಿಂತೆ ಹಬ್ಬ ಅವ್ರ್ದ ಒಂದೊಂದಂತರ ಚಿಂತೆ ಏನು ಮಾಡಕ್ ಆಗ ಹ್ಮ್ ಅವ್ರ ಕಿಂತ ಹೆಚ್ಚು ನಮ್ ಕಿಂತ ಹೆಚ್ಚು ಅವರ್ರಿ ಅ ಅಯ್ಯೋ ನನ ಏಳರು ಕಪ ಬ್ಯಾಡ್ತಲ್ಲ ಎಲ್ಲಾನ ಪಸ್ ಊಟಕ್ಕೆ ನಿಂತಿದಲ್ಲ ಆಗ ಯಾರಾನ ಏಳರು ವಸಂತ ವಸಂತ ಕ ಹಾ ಹಾ ನಿಜೆ ನಿಜದ ಹ್ಮ್ ಹಾ ಹ್ಮ್ ಅದೇ ಓಂ ನಂದು ದೇ ಎಂತ ಹ ಹ್ಮ್ ಹ್ಮ್ ಹ್ಮ ಬೇಳ ಹ ಹ್ಮ್ ಅದೇ ಹ್ಮ್ ಹಾ ಯನರ ಹ್ಮ್ ಊಟ ಇ ಕುಟದ ತಗೋದು ಅದ ಆಾಲ ಗಾಡಿ ತವೆ ನಿಂತವ್ರ ಇನ್ನುೂ ಆಲೆ ಹ್ಮ್ ಇಲ್ಲ ಹ